ಇದಲ್ಲ
ಹ್ಮ ನಾನು ಆರಾಮ ಇದಿನಿ
ಏನ್ ಹೇಳು ಸಮಾಚಾರ ಅಷ್ಟ ಆಯ್ತ್ ನೋಡಪ್ಪ ಇನ್ನ ಈಗ
ಹಾಗತ ಹಾ ನಂದನ್ ಆಗಿಲ್ಲ ಅಣ್ಣ ಇನ್ನ ಸ್ವಲ್ಪ ಒತ್ತು ನಿಂತು ಮಾಡ್ತೀನಿ ನಾನು
ಹ್ಮ ಹಾ
ಹ್ಮ ನಾನ ಸ್ವಲ್ಪ ಹೊರಗೆ ಬಂದಿದ್ದೆ ವಾಕಿಂಗ್ ಮಾಡಕ
ಹ್ಮ್
ಹ್ಮ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಕೊಂತೀನಿ
ಹ್ಮ್ ಹ್ಮ್ ಎಕ್ಸಸೈಜ್ ಮಾಡಕತ್ತ ಹಾನು
ಹ್ಮ
ಹ್ಮ್ ಏನ್ ಜಿಮ್ಗೆಿಮ್ ಹಚ್ಚಿದ
ಸುಂದ್ರಾನ ಇದೆ ನ್ಯಚುರಲ್
ಓ ಹ ಹ ಹ ಸರ್ ಸು್ ಡೈಲಿ ವರ್ಕೌಟ್ ಮಾಡೋದು
ಹ್ಮ್ ಸುಮ್ನೆ ಇಲ್ಲಿ ಪುಜಿಗೆಲ್ಲಗ ಸಾಕಂತ ಮತ್ತ ಗ್ರಮ್ ಅಪ್ಲಿಕೇಶನ್ ಇರ್ತರ್ಗ ಅ ಹ ನ ಸಂತ ವಸ್ದ ಅಸಲ್ ಮಾನೆ ಒಂಟ ಒಂದು ಅಡ್ ಒಂದು ಅಡ್ ಹತ್ತ
ಹ
ಹ್ಮ್ ದಿನ್ನ ನಾಲ್ಕು ಕಿಲೋಮೀಟರ್ ಹೂಡೋದು
ಹಾ ನಾಕು ಕಿಲೋಮೀಟರ್ನಾ
ಹ್ಮ ಒಂದ್ರ ಆ ಇತ್ತುಷಪ
ಹ ಎಲ್ಲ ಇದು ಏನು ಟೈಮಿಂಗ್ ಹಚ್ಚ ಓಡಕತ್ತ ಸುಮನೆ ಓಡಾಕತ್ತ ಹೆಂಗೆ
ಅ ಟೈಮಿಂಗ್ ಎಲ್ಲ ಸುಮ ನಾರ್ಮಲ ಆಗೀ ಹೋಡೋದು
ಹ್ಮಲ್ಲ ಟೈಮಿಂಗ್ ಹಚ್ಚಿ ಡಿದ್ರೆ ಸ್ವಲ್ಪ ಬೆಟರ್ ಅಂತ ನನಗ ಅನ್ಸುತಪ್ಪ
ಹ್ಮ ಟೈಮಿಂಗ್ ಹಚ್ಚಿ ಓಡಬೇಕು ಅಂತ ತಪ್ಪರಿ ನಾವೇ ನೀನು ಇವಕ್ಕೆ ಅಟ ತಂತ ಅಮ್ಮ ಅಷ್ಟೇ ಸೀರಿಯಸ್ ಆ ತಗೊಂಡಲ್ಲ ಸುಮ್ ಫಿಸಿಕಲ್ಟ್ಟಿದ್ರು ಸಾಕಂತ
ಹ್ಮ್ ಹ್ಮ್
ಹಂಗ ಒಂದ ಸರಿ ಟೈಮಿಂಗ್ ಹಚ್ಚಿ ಒಡ್ತೀನಿ ಲ್ಲ
ಹ್ಮ್
ಅತನನ್ನಲ್ಲ
ಚ್ಚಿದ್ರ ಎಷ್ಟು ನಿಮಿಷ ಅಸ್ತಿ ಎಷ್ಟು ಕಿಲೋಮೀಟರ್ ಓ ಓಡ್ತಿ
ಹ ಟೈಮಿಂಗ್ ಹೆಚ್ಚಿ ಅ ಅಂದ್ರೆ ಒಂದು ಇಪ್ಪತ್ತು ನಿಮಷ ಬೇಕಾಗತ್ತೆ ನಲ್ ನಲ್ವತ್ತು ಕಿಲೋಮೀಟರ್ ಓಡ್ಬೇಕಂತ ಅಂದ್ರೆ
ಹ್ಮ ಹ್ಮ್ ಹ್ಮ್
ಹಾ ಅಷ್ಟೆ ಸರಿ ಓಡತ
ಹ್ಮ ಹ್ಮ
ಹ ಹ ಹೋಗದಾರಿಗೆ ಸ್ವಲ್ಪ ನಮ್ಮ ಹೊಲ ಹೊಲ ಹೊ ಕಡೆ ಹೋದ ಅಂತ
ಹ ಹ ಹ ಅಡು ಕೆಲಸ ಆಗ್ತವಾ ನ್
ಹಾ ಹಗೆ ಒಂಜಡೆ ದೋಲ್ ಕಡೆ ಹೋಗಿ ಬರದು
ಒಂದ್ೇಏನ್ಗೆ ಎಷ್ಟ್ ಕಿಲೋಮೀಟರ್ ಓಳ ಆಗತಿ
ಅದೇ ನಾರ್ಮಲ್ ಹೊಲ್ಕ್ ಹೋದ ಹೊಕ್ ಹೊ ಮ ನಾಕು ಕಿಲೋಮೀಟರ್ ಅದೇ
ಹಾ ಹಾ
ಹ್ಮ ಹೊಲ್ಪ ಹೊದ ಬರೋದ ಅಷ್ಟೇ ನಡತ ಕೆಲ್ಸ ಅಲ್ಲಿ ಹಗ ಒಂದ ತ ಎಕ್ಸರ್ಸೈಸ್ ಮಾಡ್ತನಿ ಅಟಾ ಒ ಬೈಯಾನ ಕೆಲ್ಸದ ಕೆಲಸ ಮಾಡ್ತೀನಿ
ಹ್ಮ್
ಮತ್ತೆ ಮನೆಿ ಬರದು ಮನಿ ಬಂದ ಮತ್ತ ಜಳಗೆ ಪುರಟ ಮಾಡಿ ಎಲ್ಲ ಟ ಕಟ್ಟಂದು ಮತ್ತ ಹೊಲ ಕಡೆ ಬರದು
ಹ್ಮ್
ಹಾಗೆ ಸುಂದ ಅಲ್ಲಿ ಒಂದಷ್ಟ ಟೀಚರ್ ಅದ ಒಲ್ಲದ
ಹಾ ಹಾ
ಹ ಚೇರಿ ಕುಂತ ಕೆಸಂದು ಒ್ ಕಡ ನನ್ಕಾಯ ಕಡ ಅದನ್ನ ಹೇಳ ಕುಂತ
ಅಲ್ಲ ಸ್ಟಡಿ ಮಾಡೋದ
ಹ್ಮ ಅ ಸ್ಟುಡಿಯಮ್ ಆಗದು
ಹ್ಮ್ ಹ್ಮ್ ಹ್ಮ್
ಆ ಆನ್ಲೈನ್ ಕೋರ್ಸ್ ತಗೊಂಡೀನಿ.
ಆನ್ಲೈನ್ ತೊಗಂದನು.
ಹ್ಮ್, ಆನ್ಲೈನ್ ಕೋರ್ಸ್ ತಗಂಡನನ್ನ ಅನ್ ಅಕಾಡೆಮಿಗ.
ಹ್ಮು, ಹ್ಮ್, ಅದು ಆನ್ಲೈನ್ ಕೋರ್ಸ್ ಫೀಸ್ ಎಷ್ಟು ಎಷ್ಟಿ. ಇತದನುಪ್ಪದ
ಫೀಸ್ಅಣ್ಣಇಯರ್ಲಿ ಟೂ ನೈನ್ಟಿನೈನ್ಗೆ ಇರ್ತದ.
-ಟೂ ನೈನ್ಟಿ ನೈನ್ನಾ,
ಹ ಟೂ ತ್ರೀಬಲ್ನ್ರುತ್ತ ಒನ ಯಿರ.
ಅಂದ್ರೆ ಇವಾಗಲೈವ್ಕ್ಲಾಸ್, ಕೂಡದಾಗಗ್ಲಿಕಂದ್ರ ಮತ್ತು ಇವು ರೆಕಾರ್ಡಿಂಗ್ ಇರ್ತವನ.
ಹಾ ನಾನ್ ರೆಕಾರ್ಡಿಿಂಗ್ ಇರ್ತವ.
ಹ ಹ -ರೆಕಾರ್ಡಿಂಗ ಅನ್ಲ್ಲಕ್ಕ ಏ ಎಷ್ಟ ಒಂದ ದಿನ ಎರಡ ದಿನ ಅಷ್ಟ- ಕೊಡ್ತಾರ ಏನ್ ಫುಲ್ ಒಂದಂದು ಮಂತ್ ಮುಗತನ ಇಡ್ತಾರ ರೆಕಾರ್ಡಿಂಗ್.
ಇಲ್ಲ ಅದು ಫಿಫ್ಟೀನ್ ಡೇಸ್ ಇರ್ತದ.
ಹ,
ಹ ನ್ ಡೇಸ್ ಇರ್ತಾರೆ ರೆ ಕಡಿಂಗ್ ಕ್ಲಾಸ್ ನನ್ಯಸ್ಟ ಆಗಿ ಕೇಕ ಬ ನಾನು
ಹಾ, ಹಾ, ಅದಾದ್ಮೇಲೆ.
ಹ, ಹ್ಮ್, ನಾ ಇಷ್ಟು ದಿನ. ಅವ ನ ರೆಕಾರ್ಡ್ ಕ್ಲಾಸ್ ಏನ್ ಕೇಳಲ್ಲ ಬರೆ ಲೈವ್ ಕ್ಲಾಸ್ ಕೇಳಿನಿ. ಹ ಟೈಮ್ ಮಾನೇಜ್ಮೆಂಟ ಆಗಬೆಕಲ. ಬೆಳಗ್ಗೆದ್ಗೆಸ್ಂದ ಬೆಳಗ್ಗೆ ಎಂಟ ಗಂಟೆಗೆ ಒಂದ ಕ್ಲಾಸ್ ತಗೋತಾರ.
ಹ್ಮ್,
ಕಡೆ ಹೋದಾಗ ಅಲ್ಲಿ ಒಂದು ಕ್ಲಾಸ್ ತಿ ಕೊತನಿ
ಎಂಟು ಗಂಟೆಯಿಂದ ಎಷ್ಟು ಗಂಟೆ ತನ ತಗೋತಾರಿ ಅಣ್ಣ.
ಒಂದು ಒನ್ ಅವರ್ ತೋಗತ್ರಣ.
ಒಂದ ಅವರೇನಾ,,,
ಹ ಡೇಯ್ಲಿ ಆರು ಕ್ಲಾಸ್ ಇರ್ತವ.
ಹ್ಮ್,,
ಹ ಬೆಳಿಗ್ಗೆ ಒಂದ್ ಗ್ಲಾಸ್ ತೊಗೋತಾರ. ಮತ್ತ ಅದ ಆದ್ಮ ಹತ್ ಗಂಟೆಗೆ ಒಂದ್ ಗ್ಲಾಸ್ ತಗೋತಾರ.
ಹಾ
ಆ ಮತ್ತ ಸಾಯಂಕಾಲ ನಾಲ್ಕ ಗಂಟೆ ಲೆಸಿಂದ ಆರ್ ಗಂಟೆ ತನ ಕಂಟಿನ್ಯೂ ಇರ್ತದ.
ಹ್ಮ್,,
ಆಮೇಲೆ ಎರಡು ಅವರ್ ಪ್ರಿ ಪುಟ್ಟುಗೆಸಿಂದ. ಅಕಡೆ ಎಂಟ ಗಂಟೆ ಲೇಸಿಂದಹತ್ತು ಗಂಟೆ ತಾನ ಇರ್ತದ.
ಹ್ಮ್, ಹ್ಮ್ಯತಾ.
ಹ್ಮ್,
ಯಾವ್ಯಾವ್ ಸಬ್ಜೆಕ್ಟ್ ಹೇಳ್ತಾರಏನಪ್ಪ ಆದ್ರಗ.
ಕಾಂಪ್ಯೂಟರ್ ಯಾವಬೇಕ ಎಲ್ಲತರ ಹಿಸ್ಟ್ರಿ ಅವಾವತಾರ ಎಕನಾಮಿ ಅವತರ ಇಂಗ್ಲೀಷ್ ಯಾವತಾರ ರಾಮರ ಆ ಮತ್ತೆ ಜರ ಜಿಯೋಗ್ರಫಿ ಹತ್ರರ ಪ ಪಾರ್ಟಿಕ ವ್ಯಸ್ ಮಾತ್ರರ
ಹಾ
ಹ ಮತ್ತೆ ಸಮಿತನ ತ್ರ
ಹ್ಮ್್ಮ
ಎಲ್ಲ ಸ್ಕೋರ್ ಮಾಡ್ತಾರ ನಾವು ಒಂದೊಂದ್ ದಿನ ಬಿಟ್ಟು ಒಂದೊಂದ್ ದಿನ ಹೆಂಗೆ ಡೈಲಿ ಆ ಕ್ಲಾಸ್ ನಡತಲ್ಲ ಮತ್ತೆ ಮ ಮ ಮರ್ದನ ಮ ಬೇರೆ ಸಜಜೆಟ್ ಹತಾರ
ಹಾ ಹಾ ಹಾ
ಹ್ಮ್ ನವು ತೊಗಂದೀ ಒಂದು ಅತಂಗ ಆಯಚನ ಹ್ಮ್
ಹ್ಮ ಏನ್ ಚಲೋ ಹೋಗ ಇಲ್ಲ ಕ್ಲಾಸ್ ಹೆಂಗ್ ಹಳ್ತಾರ ಚಲೋ ಹೇಳ್ತಾರ
ಹ್ಮ್ ಕ್ಲಾಸ್ಣ ಇವು ಈತರಾಗ ಹೆಂಗ ಆತಾರ ಆಫ್ಲೈನ್ಾಗ ಹೆಂಗ ಆತಾರ
ಹಾ ಹಾ
ಹ ಆದದ್ರ ಹಿಂಗೆ ಬೋರ್ಡ್ ಮೇಲೆ ಹತಾರ ಇಲ್ಲಿ ನಮಗ್ರ ಸ್ಕ್ರೀನ್ ಏನ್ ಶೇರ್ ಮಾಡಲ್ಲ ಅವರು
ಹ್ಮ
ಹ್ಮ್ ಅವರು ಇದ ಇರ್ತದ ಬೋರ್ಡ್ ಇರ್ತ ಬೋರ್ಡ್ ಮ ಅವ್ರಲ್ಲ ಎಕ್ಸ್ಪ್ಲಂಡ್ ಮಾಡ್ಕಂತ ಹತಾರ ನಾವೆಲ್ಲಾ ನೋಟ್ ಮಾಡಕಿಬ
ಹಾ
ಹ ಆಮೇಲೆ ಒಂದ್ಸ ಸತಿ ನೋಡ್ ಬರ್ಕದ ಆಾಗಲಲ್ಲ ಆಮೇಲೆ ಕಡೆ ನಡ್ಕ ಬರ್ಕೊಬು
ಹ್ಮ್ ಹ್ ಹ್ ಲೈವ್ ಬರ್ಕೋದು ಆಗ್ಲಿ ಅಂದ್ರೆ ಭ ಆಮೇಲೆ ರೆಕಾರ್ಡಿಂಗ್ ನೋಡಿ ಬರ್ಕೋಬಹದು
ಹಾ ಮತ್ತ ಆನ್ಲೈನ್ಟೆಸ್ಟ್ ಮಾಡತಾರೆ ಸರ
ಹ ಆನ್ಲೈನ್ ಟೆಸ್ಟ್ನಾ
ಲ್ಲಿ ಪೋಲ್ ಬರ್ತಾವ ಪೋಲ್ ಕೊಡಬ ಪೋಲ್ ನಾ ಪೋಲ್ ಹಾಕ್ಬೇಕ
ಹ್ಮ್ ಹ್ಮ
ಹ
ಆನ್ಲೈನ್ ಟೆಸ್ಟ್ ಅಂದ್ರೆ ಯಾವ ತರ ಹೇಳೋದು
ಅವ್ರಣ್ಣ ಅವ ಕಸಿನ ಕೇಳ್ತಾರ
ಹಾ
ಆ ಕ್ವನ್ ನಾಲ್ಕು ಆಪ್ಷನ್ ಇರ್ತ್
ಹಾ
ಅದ್ರಾಗ ಪೋಲ್ ಅಂತ ಒಂದು್ಫ್ಯೂಚರ್ ಅದ ಪೋಲ್ ಕೊಡ್ತಾರ ಅವ್ರ ನಾಲ್ಕ ಯಾವಕ ಮ ಬಿ ಸಿಡಿ ಅಂತ ಮೀ
ಹಾ
ಅ ಟೈಮಿಂಗ್ ಟೈಮಿಂಗ್ ಇರ್ಬೋದ್ರ ಎಷ್ಟೇ ಚೆಕಂಡ ಆಗ ಆಗ್ಬೋದುಂದ ಆಮೇಲೆ ಅವರು ನಾವವು ಫೋಲ್ ಹಕಿದ ಮೇಲೆ ಅವ್ರರು ಕರೆಕ್ಟ್ ಆನ್ಸರ್ ಪಬ್ಲಿ್ ಮಾಡ್ತಾರ ನೋ ನೋಡ್ಕೇಬೇಕದ್ರ ಈಗ
ಹ ಹಾ ಹ ಇನು
ಹ್ಮ್ ಹಾಗರ್ತ
ಇವು ಆನ್ಲೈನ್ ಕೋರ್ಸ್ ತಗ ಇ ಕ್ಲಾಸ್ ತಗೋಬೇಕಂದ್ರೆ ಯಾವ್ ಅಕಾಡೆಮಿ ಕ್ಲಾಸ್ ಚಲೋರ್ತ ನನ್ ಪ್ರಕಾರ
ಹು ಅವೆಲ್ಲ ಈಗಂದ್ರ ನ ಜಾಸ್ತಿ ಆಗ್ಬಿಟ್ಟ ಯಾವ್ಯಾವ ಅ ಅನ್ ಅಕಾಡೆಮಿ ಅಂತ ಅದ್ ಅದ್ರಾಗ ತೋತಬಿಡ ಇವಾಗ ಅದ್ ಬಿಟ್ರ ಇನ್ನೊಂದು ಐ ಜಿ ಅಕಾಡೆಮಿ ಅಂತ ಅಕಾಡೆಮಿ ಅಂತ ಆ ಇ ಕರ್ನಾಟಕದಾಗ ಮತ್ತ ಅದ ಬಿಟ್ರ. ಇಂಡಿಯಾ ಲೆವೆಲ್ ಹೋದ್ರ ಫಿಜಿಕ್ಸ್ ಹೊಲ ಅಂತದ.
ಹಾ
ಅದ್ಬಿಟ್ರೆ ಕ್ಯಾನ್ಸರ್ ಪಟ್ಟ ಒಂದು ಆಪ್ ಅದ ಹ ಬಾಳ ಆಪ್. ಹೌದ ಜಾಸ್ತಿ ಅಂದ್ರೆ ನಾನು ಅನ್ನ ಅಕಡೆಮಿ ಕೇಳ್ತ ಮೊದಲ ಇದ್ರ ಮೊದ ಅವಾಗ ಸಣ ಇದ್ದಾಗ ಸೆಕಂಡ್ ಪಿಯುಸಿ ಇದಾಗ ಅದ ಕೇಳ್ಕೊಂಡು ಬಂದಿಲ್ಲ ನಾನು.
ಹಾ ಹಾ ಹಾ
ಹ ಮೆಂಟೇನ್ಗಿಂಟೇನ್ ಚನ್ನಾಗಿ ಅದರ ಅದರಾಗ್
ಹಾ ಹಾ ಹಾ ಹಂಗಾಗಿ ಅದೇ ಚೊಲೋ ಅನಿಸ್ತದೆ ನೀನು
ಹ ಅದೇ ಚಲೋ ಅನಿಸ್ತ ಪಾ ಮಾತಾಡ ನ ಎಲ್ಲ ಸಾಕಲ್ಲ ಸಟ್ಟಾಗಿ ಬಿಟ್ಟೇತಿ ಈಗ
ನಾ ಈಗ ನಾ ಬಿ ಇದು ಯೂಟ್ಯೂಬ್ ಗ್ಯೆ ಟ್ಯೂಬ್ ನ ನೋಡ ಲ್ಲಾ ಒಬ್ಬೊಬ್ರು ಒಂದೊಂದ್ ಕ್ಲಾಸ್ ಚೊಲೊವು ಅಂತ ಹೇಳಾಕತ್ತಾರ ಅದಕ್ ಯಾವ್ ತಗೋಬೇಕು ಅಂತ ಹೇಳಿ
ಯೂಟ್ಯೂಬ್ಗಣ ಒಬ್ಬ್ರಕಿನ್ನೊಬ್ಬರು ಚುಲೋನ ಸಿಗ್ತಾರ. ಅಂದ್ರೆ ಅವ. ಕ್ಲಾಸ್ಗಳು ಕಂಟಿನ್ಯೂ ಇರಲ್ಲ ಚಾಪ್ಟರ್ ವೈಸ್ ಇರಲ್ಲ.
ಹಾ ಹಾ ಹಾ
ಹು ನಾನ ಸಬ್ಸ್ಕ್ರಿಪ್ಷನ್ ಆನ್ಲೈನ್ದಾಗ ಕ್ಲಾಸ್ ಕೆಳಕಂತ್ರ ಸಾಬ್ಸ್ಕ್ರೈಸ್ಪೆನ್ ಕೊಟ್ಟ ತಗೊಂಡಿರ್ ಮುಂದ ನಮಗ ಅವರು ಲೆಸೆನ್ ವೈಜ್ ಹೇಳತಾರ್
ಹಾ ಹಾ ಲೇಸನ್ ವೈಜ್ ಹೇಳ್ತಾರನ.
ಹು ಅವ್ರು ಆನ್ಲೈನ್ದಾಗ ಯಾವ್ದ ಟಾಪ್ ಟ್ರೆಂಡಿಂಗ್ಗಿರುತ್ತ ಯಾವ್ದ ಇಂಡಟ್ ಇರುತ್ತ ಅವ ಸ್ವಲ್ಪ ವಔಷ್ಟಕ್ಕೆ ವಾರರ್ ಮಾಡ್ತಾರ ಅವರು. ಯೌಟ್ಯೂಬ್ ದಾಗ ಹು ಆಯ್ತು ಟಾಪಿಕ್ ವೈಜ ಹೇಳಬೇಕಲ್ಲ ಕ್ಲಾಸ್
ಹು ಹು ಹು ಎಲ್ಲಾ ಈಗ ಎಷ್ಟು ಎಷ್ಟು ತಿಂಗಳ್ದ ಕೋರ್ಸ್ ಇರ್ತದೆ ಹೇಳೋದು ಆನ್ಲೈನ್ದು.
ಆನ್ಲೈನ್ಣ ಮೂರು ತಿಂಗಳ ಮೂರು ತಿಂಗಳ ಇರ್ತದೆ ಆರು ತಿಂಗಳನ ಇರ್ತದೆ ಒಂದ್ ವರ್ಷಿಂದ ಇರ್ತದೆ.
ಹು ಹಾಗದಾಗಿ ಮೂರು ತಿಂಗಳ ಆರು ತಿಂಗಳು ತಗೊಂಡ ಸೆಲೇಬಸ್ ಎಲ್ಲಾ ಕವರ್ ಮಾಡಿ ಕೊಡ್ತಾರ ಅವ್ರು
ಹು ಸೆಲೆಬಸ್ ಆಲ್ಮೋಸ್ಟ್ ಕವರ್ ಮಾಡತ್ರ
ಕವರ್ ಮಾಡ್ತಾರಂದ.
ಓ ಹ ಮತ್ತೆ ಡೈಲಿ ಆರ್ ಕ್ಲಾಸ್ ಹೇಳ್ತ ಅಂದ್ರೆ ಡೈಲಿ ಒಂದ ಅವರ್ ತಗೋತಾರ.
ಹು
ಹ ಅದ್ರಾಗ ಎಲ್ಲ ಸಿಲೆಬಸ್ ಎಲ್ಲ ಕವರ್ ಮಾಡ್ತಾರೆ ಒಂದ್ ಹದ್ನಾಕ್ ಸಬ್ಜೆಕ್ಟ್ ಅವಾ.
ದ್ನಾಕ
ಹು ಹಾದ್ನಕ್ ಸಬ್ಜೆಕ್ಟ್ ಗೆ ಬೇರೆ ಬೇರೆ ಟೀಚರ್ ಅದರ.
ಹು
ಹು ಎಲ್ಲಾ ಕವರ್ ಮಾಡ್ತಾರ ಪ್ರಾಕ್ಟೀಸ್ ಮಾಡಸ್ತಾರ. ವಾಕಾಮನ್ ಕೊಡ್ತಾರ. ಹ್ಮ ನಾನೇ ಸುಮ್ನೆ ಆಫರ್ ಅದಾಗಿತ್ತಲ್ಲಾ ನಮ್ ದೋಸ್ತನ್ ರೆಪ್ರಲ್ ಕೂಡ ಅಕ್ಕಿಸಿಂದು
ಹಾ
ಆ ಇದ ಹ್ಮ್ ಇದ್ರಾಗ ಬರ್ತಲ್ಲಣ್ಣಾರೆ ಏನಂತಾರ ಹ ಕಮ್ಮಿ ರೇಟ್ನೇ ಬಂದಲ್ಲ ಅದಕ್ಕೆ ಅದ್ರಾಗ್ ತಗೊಂಬಿಟ್ಟೆ ನಾ
ಆಫರ್ನ ಕೊಡ್ತಾರ ಏನ ಅವರು?
ಹ್ಮ್ ಆಫರ್ ಇರುತ್ತೆ ಯಾರ ರೆಫರ್ಲ್ ಕೊಡ್ ಯೂಸ್ ಮಾಡಿದ್ರ ಅಂದ್ರ ಆಫರ್ ಇರುತ್ತೆ.
ಹು ಹು ಹಾ.
ಹ್ಮ್
ಅವ್ರಿಗೆ ಏ ಡಿಸ್ಕೌಂಟ್ ಆತ್ತದೇನ ಅವ್ರ ಫ್ರಾನ್ಸ್ ಮಾಡಿದವ್ರಿಗೆ.
ಹಾ ರೆಫ್ರನ್ಸ್ ಮಾಡಿರ್ತಾರಲ್ಲಾ ಅವ್ರಿಗೆ ಸ್ವಲ್ಪ ಅವ್ರಿಗೆ ರೇಟ್ ಕಡಿಮೆ ಆಗ್ತದ.
ಹಾ ಮತ್ತ ನಮಗ ಬಿ ಆಫರ್ನಗ್ ಸಿಗ್ತದ.
ಹ್ಮ್ ಅಪರ ಬೆನಿಫಿಟ್ ನಮಗ
ಓಹೋ ಅಂದ್ರ ಕಟ್ಟಿರೋ ಅಮೌಂಟಿ ಗೆ ಏನು ಲಾಸ್ ಏನ್ ಆಗಲ್ಲದರಾಗ?
ಇಲ್ ಇಲ್ಲ ಲಾಸ್ ಏನ್ ಆಗಲ್ಲ ನ ನಂದ ನಾ ತಗೊಂದಿರ ಕೋರ್ಸ ಪ್ರೆಸೆಂಟ್ ಸಿಕ್ಸ್ ತ್ರಿಬಲ್ ನೈನ್ ಅದ.
ಹ್ಮ್
ನನಗೆಲ್ಲಾ ಡಿಸ್ಕೌಂಟ್ ಎದ ಎಗ್ಗಿಸದು ಆಫರ್ ದಾಗ್ ಇತ್ತಲ್ಲ
ಹ್ಮ
ಟೂ ತ್ರಿಬಲ್ ನೈನು ಬಂದ.
ಓಹ್ ಟು ತ್ರಿಬಲ್ ನೈನ್ ಅರ್ಧಕ್ ಅರ್ಧ ಆಫರ್ ಐತಲ್ಲೋ ಫಿಫ್ಟಿ.
ಹ್ಮ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮೇಲೆ. ಸಿಕ್ಸ್ಟಿ ಪಾರ್ಸೆಂಟಪ್ಪಾ
ಅದೆಲ್ಲ ಚಲೋ ಫಿಫ್ಟಿ ಪರ್ಸೆಂಟೇಜ್ ಆಫರ್ ಸಿಕ್ಕದ ಅಂದ್ರೆ ಚಲೋಪ.
ಆಯ್ತು ತಗೋಣ ನಿಂಗ್ ಆಮೇಲ್ ಕಲ್ ಮಾಡ್ತನ.
ಓಕೆ ಓಕೆ